ಎಸ್ತ
ಹಣ ಏಳಣ ಹ್ಮ್ ಹಾಗದ ಹಾ ಕೇೇಳಿಸತಾನ ಆಡೆ ಕಾಲ್ ಮಾಡ ಹಕಂದಿದಣ ಸ್ವಲ್ಪ ಬೇರೆ ಕಾಲ್ ಮಾಡಿದ್ರಣ
ಹೌದೌದು ಪಿಕ್ ಮಾಡಕತ್ತಿದ್ದೆ ನಾನನ್ ಹಚ್ಚಿದ್ದೆ ಅದಲಲ್ಲ ನೀನು ಬಿಡು ಬ್ಯಾಂಡ ತನ ಬಿೇಡ ಅಂತ ಬಿಟ್ಟಿದ್ದೆ
ಹಾ ನಾ ಫ್ರೆಂಡ್ ಕಾಲ್ ಮಾಡಿದ್ರು ಅದಕ್ಕೆ ಮಾತಾಡ್ತಾ ಇದ್ದೆ ಆ್ರ ಸುಟ್ ಆಯ್ತು ಕಾಲ್ ಬರೋದು ಬರ ಗೊತ್ತಿದ್ದವು
ಹ್ಮ್ ಹ್ಮ್ ಹ್ಮ್ ಹೌದಾ ಮತ್ತೆ ಏನೆಲ್ಲ ಸುಮ್ನೆ ಹೊಲಕ್ಕ ಹೋಗಿದೀವಿ ಹಂಗೆ ಇವತ್ತು ಹೊಲ್ದ ಬೀಜ ಹಕ್ಕಿದ್ರಲ್ಲ
ಹಣ
ವಲ್ ಕುಯ್ದೀವಿ ಹೊಲ್ದಾಗ ಒಂದುಸ್ ಬೀಜೋಗಿವ ಬಂದಿವವಿ
ಹಾ
ಆ್ ದಗ್ದಿ ಇರ್ತಲ್ ಮತ್ತೆಳ್ಳಗಗ್ದ ಮತ್ತೆ ಊರಾಗತಾನೆ ಆ ದಗದ ಈ ದಗದ ಎಲ್ಲ ಬತ್ತು ಪಿಜ ಆ ಜಲ್ಲಾಗ ಪಿಜೋೋಗಿದ್ದಿದೆ ನ ಮಳಿ ಬಂದಿಲ್ಲನ್ನ ಮೂರು ಕಡೆ
ನಮ್ಮ ನಮ್ಮ ಊರ್ ಕಡೆ ಮಳೆ ಬಂತಾನ
ಹೌದಾ ಹ್ಮ್ ಹ್ಮ್ ನಮ ಇವತ್ತು ಬರ್ಲ ಇಲ್ಲಪ್ಪ ನನು ಇವತ್ತು ಬಜೌಕಿದ್ದಿವವಿ ಹ್ಮ್ ಮಳಿನ ಬರಲಲ್ಲನ್ನ ಹ್ಮ್ ಆರಾಮ ಅರಮನಪ
ಏನ್ ಟ್ಯಾಕ್ಟ್ರಿ ಇಕ್ಟ್ರಿ ತಗಂದಾರ ಮತ್ತ ಏನೋ ತೊಗೋತಾರ ಅಂತಲ್ಲಿ ಕೋಳಿ ಮಿಷಿನ್
ಭೀವಣಲ್ಲ ನಿಮ್ ದರಿ ದರಿ ತಗೊಂಡನ್ ಮಿಷನ್ ಮಿಷನ್ ಅಗೊಂಡನ್ನ ಏಯ ರೊಕ್ಕ ಮಾಡ್ಕಂದತಪ ಬಾಗಣ್ಣ ಬಾಗಣ್ಣ
ಹಾ ಬಾಗಣ್ಣ
ಹ್ಮ್ ಬರ ಹ್ಮ್ ಮಂದ ಮಲ್ಲಪ್ಪ ಅಣ್ಣನ ಕೊಡ ಅವ್ನ ಕೂಡ ಸ ತಾಣನ ಹ್ಮ್ ಉರಕ್ಕ ಕಂಡ ಆಟ ಅದಲ್ಲ ಇದು
ಆಣ
ಹ ಈ ರೊಕ್ಕ ಕೆಯಾಂಟಾನ ಪಯಂದ ನಿಮ್ಮ್ ಮಲನಾ ನಿ್ ಬಗಣ ನಿ ಮಷಾ ಮನ್ನೆ ಒ ಹ್ಮ್ ವಾರ ಭೇಟಿ ಮಾಡ್ತಾರ ನ ಅಲೋ ಹ್ಮ್ ಅದೇ ಮೊನ್ನೆ ಮೀಶ ಅಂತ ಅಂತಾರ ಒಂದು ಆತ್ಲ್ ಹಾ ಕೇಳಸ್ತ್ರ
ಹಾ ಹಾ ನಮಶಾ
ಮೊನ್ನೆ ಒಂದ್ ತಂದರ್ಮ್ಮ್ ಎಲ್ಲಾ ಸೆಕೆಂಡ್ ಹ್ಯಾಂಡ್ ತಂದಾರ ಆರು ಲಕ್ಷದ ಆರು ಲಕ್ಷ ಚಿಲ್ಲರ ಅದ್ ಮೊನ್ ನಿಮ್ ಯಂಕಣದವ್ರ ಅಂದ್ರ ಅವನು ಮ ಇದ್ದಥ ಮಿಷನ್ ಕವು ಹೋಗಿದ್ದ ಅಂತ ಅಳ್ದನ
ಹಾಾ ಹೋಗಿದ್ ನ ಮೊನ್ನೆ ನ್ಚ್ಚಮದ್ದೆಣ್ಣ ನಾನ ಈಗ ಯಾ ಯಾವಾಗ ಅದಣಣ ಗೊತ್ತ ಆಯಕ್ ಬಂದಿನಿ ಬರ್ತ್ನಂದ ಇಲ್ಲಕ್ ಅವಿ ಹ ಅವನಿಗೆ ನಮ್ದೂರಿಗಣ
ಹಾ ನಿಮ್ದಗಪ್ಪೋಗಿ ಎಣ್ಣ ಬೇಕಂತ
ಹ ಏನಣ್ಣ ಅವ ಅಣ್ಣನ್ ಫಿಕ್ಸ್ ಆಯ್ತಣ್ಣ ಅಲ್ಲೇ ಹಾ ಅಣೊಂದ ಹಳೆ ಣ್ಣೊಂದ ಪಿಕ್ಸ್ ಆಗತಾನ ಅಲ್ಲೇ ಊರಂದು ಹ ಅಲ್ಲ ಅಲ್ಲ ನಮ್ಮ ದೋಸ್ತ ಎಂತ ಅಲ್ಲ ನನ್ ಗಜ ಗಂಟಗ್ ಕೇಳಿದ್ರ ನ ನವು ಹಓಲಿಲ್ಲ
ಹೋಗಕಲ್ ಮತ್ತೆ ಅಲ್ಲೇ ಇರ್ತದೆ
ನಾನ್ ಸ್ವಲ್ಪ ಯಾದಗಿರಿ ಹೋಗಿದ್ದೆ ನಾನ ಬೇರೆ ಕಡೆ
ಹೌದಾ ಹೋಗಕಯ್ತ ನಿಮ್ ಅಲ್ಲಣದವರಿಂದಕ್ ನಿಮ್ ಯಂಕಣ್ಣದವರಿಂದಕ್ ಅವ ಮಲ ನ್ಣಗ ಆಗ್ಯದಲ್ಲ ಹ ಹ ಹಾ ಇವಾಗ ನಿಮ್ ಹಳ್ಳಪ್ಪಣ್ಣ ಈಗ ಮತ್ತೆ ಈಗಾಗ
ಹೆನ್ ಕಣದವ್ರೀ ಇಬ್ರಿಗೆ
ಇಬ್ರಗಲ್ಲ ಅಂದಂಗ ಐತಿ ಹ್ಮ ಅವರು ಅಂದರು
ಹೆಚ್ಚಗ ಸರ್ ಮದ್ವೆ
ಹ್ಮ್ ಒಜ್ಜ ಅ ಅಂತ ಅಂದ್ರ ನ ಹೆಣ್ಣುಡ್ಿಕ ಹೇಳಗತಿಗ ಸಿಕ್ಕದ ಏನ್ ಮಾಡ ದ ನಂದರು
ಹ್ಮ ಹಾ ಈಗ ಇವ್ರ ಇಬ್ಬ್ರದು ಮದಿ ವಜ್ಜ್ ಮಾಡ ತೊಣ ದಿವಸ ಅಲ್ಲೇ
ಹ್ಮ ಹೌದ ಅಂದ್ ಗ್ರ್ಯಾಂಡ್ ಮಾಡಮ್ಮ ಅಂತಂತ ಅಂದ್ರ
ಒಂದೊಂದ್ ಸತಿ ಅಂಗಡಿ ಪೂಜೆ ಅಂಗಡಿ ಪೂಜೆೆಗೆ ಬರ್ಬೇಕಿಲ್ಲಾನ ಒಂದೊಂದ್ ಸತಿ ಹಲ್ ಅಂಗಡಿ ಇದ್ದಾಗ
ಅಲ್ಲಿ ಅಲ್ ಅಂಗಡಿ ಬಂದಿಲ್ಲಪ್ಪ ನಾನು ಟ್ಯಾಕ್ಟರ್ ಪೂಜೆಗ್ದಾಗ ಬರ್ತೀವಿ ಆ ಕಡೆ ಹ ಒಂದೇ ಸತಿ ಇದ್ದಾಗ ಮಾಡಿದ್ದ ಟ್ಯಾಕ್ಟರ್ ಹಲ್ಲಂಗಡೆ ಮಾಡಟ್ರ ಅಂತಾನ
ಏನ್ ಎಲ್ಲ ಈ ಬಿಟ್ಟವಣ ನಲ್ಂಗಡಿ ಬಿಟ್ಟಿವ ಈಗ
ಹೌದಾ
ನಮ್ಮ್ಣ ಅವರ ಸರಿ ಈ ಬಟ್ಟೆ ಬಿಟ್ಟಿವಿ ಈಗ ಹ ರಾಗಣ ಗೊತ್ತ ಬಿಡಿಸಬುಟ್ಟಾನಿ ಅದಲ್ಲ ಮಲ್ಲಪಣನ ನೋಡ್ತಿದಾನ ಬಿಟ್ಟಾನ ಈಗ ಎಲ್ಲಾರು ಬಿಟ್ ಬಿಟ್ರ
ಹೌದಾ ಹ್ಮ್ ಹ್ಮ್ ಹೌದಾ ಹ್ಮ್ ಹ್ಮ್ ಹೌದು ಅ ಎಷ್ಟ ಅಕ್ಕಿರ ಆದ ಒಂದ್ ಎತ್ತ ಅಕ್ಕಿರ ಆದಲ್ಲ ಒಣ ಬಚ್ಚು ಎಷ್ಟು ಬಾಳ ಅದಲ್ಲ ಅವ್ರ್ದು
ಹ್ಮ ಬಾಲ್ ಅದಣ ಹಂಗೆ ಮಂದಿದು ಹಾಕತಾರಣ ಹಿಂಗ ಮತ್ತತ್ ಹಂಗ ಹಂಗ ತಗೋತಾರ ತಗೋತಾರ ನಂಂಗಗೆ ಹೊಲಗಗಳು ಹೊಸ ಒಳಗಗಳು ತಗೋತಾರ ಮತ್ ಹಂಗೆ ಹಳೆಪಣ ಅವರು ಕುರಿಷಿ ಅಡ್ ಅದಣ್ಣ ಒಂದ್ ಕುರಿಿದ ಬಿಸ್ನೆಸ್ ಮಾಡ್ರಣ
ಹೌದಾ ಹ್ಮ್ ಹ್ಮ್ ಇಲ್ಲಿ ಮತ್ತೆ ಕಡಕ್ೋಗಿ ಎಷ್ಟು ಮೂರ್ ಪ್ಲೇಟ್ ಏನು ಒಂದ್ ಪ್ಲೇ
ಹ ಪ್ಲಾಟ್ಗಳು ಅವಮ್ಮ ಮನೆ ಕಟ್ಸಾರ ಅಲ್ಲಿ ಇದ್ರ ಸುರ್ಕುಿ ಕಸ ಚರ್ ನೋಡಿದಿಲ್ಲಾನ
ಹ್ಮ್ ಈ ಕಡೆ ಕೆಂಂಬ ರೋ ಸೊರ್ಪು ರೊಟ್ಟಿ ಗೋೋಗಲಿ ಕಡಿಸಾರರು ಹ ಯಾಗ ಕತಣ ಕಟ್ಟ ಆದ್ರ ಯಾವಾಗ ಶಾಂತಿ ಮಾಡ್ತಾರಣ ಅದ್ರನ್ನ
ಹಾ ಏನ ನಾವ ಪ್ಲಾನ್ಗಳು ಅವರು
ಭಾಳಪ್ಪಗಾನ ಬಿರುಸಾರ ವಜ್ಜಾರಿಂದೆ
ಹಾ ಆಣ
ಹ್ಮ್ ಆರಾಮ್ ರಕ್ಕ ಅವ್ರಕ್ಕ ಮೀಶನ್ ಅವರ ಒಂದು ದಂಧೆದಾಗ ಡ ಆಡ್ತಾರ ಅವರು
ಹಣ
ಹ್ಮ ಮತ್ತನಮ ರೋಕ ಲಾಯಂಗೆ ಸಸಲ್
ಏನ್ ನಾವೆಲ್ಲಣ ಅವಾಗೇ ಇದ್ೀವಿ ಈಗ ಯಾಕ ಬಿಟ್ಟಿವ ಎಲ್ಲಾ ಜೊತಿ ಈ ತಿರಾಡದು ಎಲ್ಲ ತರ
ಹೌದಾ
ಹಾ ಟೆಂತ್ ಇದ್ದಾಗ ಇಜ್ಞಾನ ಅವರ ಜೈತಿ
ಹ್ಮ್ಟಂಟ್ ಅವ್ರದ್ದ ಅಂಗಡಿ ಇತ್ತಾನ ಮೊದ್ಲ್ ಟೆಂಟ್ನ ಅಂಗಡಿ
ಇಲ್ಲ ನ ೆಂತ್ ನಾನು ಹದನೇ ಕ್ಲಾಸ್ ಇದ್ದಾಗಿದ್ದೆ
ಟೆಂತ್ಾ ಟೆನಂತಾ ಎಸ್ ಎಲ್ಸಾ
ಹಾ ಎಸ್ ಎಸ್ ಎಲ್ ಸಿ ಇದ್ದಾಗ ಎಏ ಎಸ್ ಎಸ್ ಸೆವೆಂತ್ ಎಲ್ಲ ಸೊಣ್ಣ ಇದ್ದಾಗ ಅಲ್ಲೇ ಇದ್ದೆ ಈ ಕಾಲೇಜ್ ಕಾಲೇಜ್ ಕಾಲೇಜ್ ಬರಾನ ಬಿಟ್ಟೆ
ಹ್ಮ್ ಹ್ಮ್ ಹೌದಾ
ಅವಾಗವಾಗ ಆಟೆಣ್ಸು ಕೆಂಬ ಹದ ಅಟೆ ಪರಿಚಯಓದ್ತಿವಿ ಇಲ್ಕಂದ್ ಬರ್ತೀವಿ ಆಟೆ
ಹ್ಮ್ ಹ್ಮ್ ಅವ್ರ ಮುನ್ನ ನಿಮ್ಮಂದ ದೂರ ಅವ ಅಲ್ಲಿ ಒಂದೇತೆ ಅಲ್ಲಿ
ಅವ್ರ ಮನೆ ತಳ ಆಗ ಅವಣ ಬಸ್ ಸ್ಟ್ಯಾಂಡ್ ಆಗವ ನಮ್ಮ್ ಮನೆ ಆ ಕಡೆ ಎಷ್ಟೇ ಬ್ಯಾಂಕಿಂಗ್ ಕ್ಯಾನಲ್ ಬಳಿ
ಅಲ್ಲಿ ಎಮ ರಡ್ ಮಲಂಬಲ್ಲಿ ಆ ಕಡೆ
ಈಗಏ ಈ ಕಡೆ ಎಸ್ ಐ ಬ್ಯಾಂಕ್ ನೋಡಿದಲ್ಷ್ಟ ಸ್ಟೇಟ್ ಬ್ಯಾಂಕ್ ಅಲ್ಲೇ ಅಲ್ಲೇ ಹಾ ಅಲ್ಲ ಅಂದಣ ಅಮ್ಮನಿ ಅಲ್ಲ ಹಾ ಅಲ್ಲಂದಣ
ಹ್ಮ್ ಹ್ಮ್ ಹೌದಾ ನಾನ್ ನೋಡಲ್ಪ ಅವರು ಅವರು ಮನ ನಾವವು ಹೊಲ ಮನಿ ಜಾಸ್ತಿ ನೋಡಿದ್ದಲ್ ನ ತಿರ್ಗಾಡತ ನ ಭಾಗಣ ಕರ್ಕನ್ ತಿರುಗಾಡ್ತಿದ್ನಲ್ಲಾ ಅದ ಅವಾವಾಗ ನೋಡಿದೇವರು
ಹಾ ಅಣ್ಣ
ಹ್ಮ್ ಟ್ಯಾಕ್ಟರ್ ಒಂದ್ಸತಿ ಮನಗಂಡ್ ಬಟ್ಟಿ
ಅವತ್ ಮೊನ್ನೆ ಹೇಳಿದ್ದೇಣ ಅವತ್ಲ್ ಫಸ್ಟ್ಮಗೆ ನೀನೇ ಹೇಳಿದ್ದಿರ್ಬೋದು ಬಾಗನ
ಅಯ್ಯ ಅದೇ ಅಂದೆ ನಾನ ನಾನನ್ ಒಂದ್ ಸತ್ಯ ನೋಡಿದ್ನ ನಿನ್ ಜಗಳ ಆದಾಗ ಇವ ಕೆಂಬಯ್ಯ ನೋ ನಾನ ಕೂಣನ್ಗ ಆದ್ರ ನನ್ ಕೂಣ ಹಡಿತೀನಿಲ್ಲ ಅಂತಂದೆ ನಾನ ಅವ ಮನ ಮಾಡಿದ್ದ ನ ಅಣ್ಣಾರ ನಮ್ಮ ಅಣ್ಣ ಅಪ್ಪಂತಲ್ಲಿ ನೀನು ಅವಾಗ ಗೊತ್ತಾಯತು ನಮಗೆತ್ತು ನಮ್ಗೆ ಹಿಂಗ ಆತ ಅವಾಗ ಗೊತ್ತಾಯ್ತತ್ ನನ್ಗ ಬರಗ್ ಫೋನ್ ಹಚ್ಚಿದ್ದ್ ಅವಾಗ ನನ್ಗ್ ಹಚ್ಚಿದ್ ನಾನ
ಹಾ ಹಚ್ಚಿದ್ದ ನನಗ ನನಗ ಹಚ್ಚಿದ್ದ ಹೇಳೋಣ ಅಂದೆ ಅದಕ್ಕೆ ಮಾತಾಡ ಜಾಡಕ್ ಹೋಗಬಡ ಉಷಾರಗಿರು
ಹಾ ಹ ನಾನು ಇದ್ದಾಗದು ಹ್ಮ್
ಅದಕ್ಕೆ ಯಾರು ಹೇಳ್ಯಾರ ಭಾಗನಾಗ ನಾನ್ ಅಂದಣ
ಎಲ್ಲ ನಾನು ನೋಡಿದ ಮೊದಲ್ ಕಾಮ್ರಾಗ ಅವಾಗ ನೋಡಿ ನೀನ್ ಇಲ್ಲಿ ಅವಾಗ ಇ ನಾನ ಹದಲ್ಲ ಹದಲ್ಲ ಅಂತ ಈಬ ಲ್ಲ ಬೇಡ ಎಲ್ಲ ಬೇಡ ಅಂತ ತುಂಬ ಹೇಳಿದೆ ನಾವು ನೋಡ್ ಬಿುಡಕ್ ಕನ ಇರ್ತಾನ ನೀವ ಅಂತರ ಅಂತ ಹಯ ಕಣ ಹಯೆ ಕೂನಾ ಲ್ಲೆವ ಎಲ್ಲದಾನಂತಂತದ ಇಲ್ಲಿ ನಮ್ಮಸ್ಲಲ್ಲಿ ಇರ್ತಾರ ಅಂತಂದೆ ಹೌದಾ ಕಿಂಗ್ ಆಗ್ಯದಾ ಮಾಮ ಅಂತನ್ನಲ್ಲ ಹಚ್ ಬೇಕಿಲ್ಲ ಏನಾಗಲ್ಲ ಅಂತಂದೆ ನಿನಗ್ ಒಳ್ಳೆಯ ಜನ ಅಂತಾರೆ
ಹಾ ಹಚ್ಚಿದ್ದ ನನಗೆ
ಒಂದು್ ಮಾತಾಡಿನಿ ತೊ ಬರ್ಸಅಂತ ಅಂತಂದ ಅವ್ನು ಬರ್ತ ನದಂದ ದೊರಿಕರಕೊಂಡು ಹೆಂಕಣ್ಣದೊರಿಕರಕೊಂಡ್ ಬ್ಯಾಂಡ್ ತಾ ಆದರ ಅಂತದ್ದ ಏನಾಗಿಲ್ತಗೊ ಜರಾ ಗಪ್ಆ ಗ್ಯಾರಂತಂದೆ
ಅಲ್ಲ ಚಿ ಇವರು ಚಿಗರಾಳದವಾರರು ಬಂದಿದ್ರು ಮತ್ತ ಚಿಗರಾಳದಾರ ಸಿದಿದ್ದಾಪುರ ಸಂತಣ್ಣರು ಬಂದಿದರು ನೈಟ್ ಅಲ್ಲ ಅವಲ್ಲ ಮಾತಾಡಿದೀವಿ ಅವನಿಗೆಲ್ಲವ ಮಾತಾಡಿದ್ರು ಸುಮ್ನೆ ಬ್ಯಾಡಾ ಹೊಡಿಬ್ಯಾಡಾ ಬಿಡು ಅಂತ ಬಿಟ್ಟಿದ್ದೀವಿ ಸುಮ್ನೆ ಆದಾರ ಅವ ಚೀಗೆರಾಳದ್ರ ಮತ್ತು ಇದ್ದೆರಲ್ಲ ಹೆಗ್ಗಣ್ಣ ದೊಡ್ಡೆಯ್ರ ಇದ್ದರು ಚಿಗರಾಳದರು ಇದ್ದರು
ಹ್ಮ್ ಯಾರ ಅಣ್ಣರದ್ರನು ಚಿ ಹ್ಮ್
ಹ್ಮ ಚಿಗರಳರ ಕೇಶಗೌಡ
ಹ್ಮ್ ಹ್ಮ್ ಹ್ಮ್ ಅವರು ಎಲ್ಲಾರ ಬಂದಿದ್ರ ನ ಅವತಾ ನೀನ್ ಯಾಕ ಬಲ್ಕ ಅವ್ರ ಕೂನರ್ ಎಲ್ಲ ಆರ ಅವ್ರನ್ ಕೆಂಭಾಯರ ಕರ್ಸೋ ಯಾಕೆ ಬಲಕಬಿಟ್ಟಾನಪ್ಪ ಇವಾಂತ ನಾನು ವಿಚಾರ ಮಾಡಿದೆ ನೆಪ್ಪ
ಹ ಸಂತು ಅಣ್ಣಾರ್ ಎಲ್ರು ಕೂನ ಇದ್ರಲ ಮತ್ತತ್ ಅವ್ರನೇಕಾಸಾಂತ ಅಣ್ಣನ ಕಳಿಸಿಬಿಟ್ಟವಿ ಅಣ್ಣಾ
ಹೌ ಅವ್ರೆಲ್ಲರರು ಮನಗಂಡ್ ಇವ್ರ ಕಿತ್ತ ಮನಗಂಡ ಡಬಲ್ ಅದಲ್ಲಿಅಲ್ಲಿ ಕೆಂಭಾವಿಗಾ ಮೇರ್ದಆದಿವು ಗಡಿಗಳುದವ ಯಾಕ ಕರ್ಸದ್ ಬಿಟ್ಟನಪ್ಪಾ ನಾನು
ಸುಮ್ನೆ ಸಂತಣ್ಣ ನೈಟ್ ಎಲ್ಲ ಬಂದ್ ಎಷ್ಟ್ ಹುಡುಗರಿಗಿ ಹೊಡ್ಯಾಕ್ ಕತಿದ್ರು ಬುಡಾ ಣ್ಣ ಯ ಅ ಸುಮನೆ ಮತ್ತ ಅತಿ ಕೆಷ ಎಲ್ಲ ಸಣ್ಣ ಮಾತಾಡಿಗೆಷ ಕಳಿಸಿದ್ವಿ ಯಾಕಂದ್ರೆ ಅವರೆಲ್ಲ ಇಲ್ಲ ಅಲ್ಲ ಎಲ್ಲ ರಿಲೇೇಶನ್ ಆಗಬೇಕು ಅಕ್ಕ ಅವ್ರ ನಮ್ಮ ಸಂಗು ಅವರಿಗೆ
ಾರ ಆತ ಸಂಗ ಸಾಮರ್ ಲಿವ್ಹಾದ ಸಂಗಣ್ಣ
ಅವರು ಇಂಜಿನಿಯರಿಂಗ್ ಮಾಡಿರಣ್ಣ ಅಲ್ಲಿ ಬೆಂಗ್ಳೂರಲ್ಲಿ
ಅಲ್ಲೇ ಮಾಡಿಬಿಟ್ಟರನ್ನು ಬೆಂಗಳೂರಾಗ್ ಈಗ
ಹ ಬೆಂಗ್ಳೂರ್ದಾಗ ಮಾಡ್ರ ಸೀಟ್ ಸಿಕ್ಕವಣ್ಣ ಅಲ್ಲೇ ಮಾಡ್ರ್
ಗೌರ್ಮೆಂಟ್ ಆ
ಹಾಂ ಗೌರ್ಮೆಂಟ್ ಸೆಕ್ಕ ವಣ್ಣ
ಪ್ರಿ ಇರ್ತಾನ ಗೌರ್ಮೆಂಟ್ ಗಿ
ಹಾ ಅಣ್ಣಫ್ರೀ ಇರ್ತ ಗೌರ್ಮೆಂಟ್ ಫೀಸ್ ಕಟ್ಟತ್ತಣ್ಣ ನಾವ್ ಏನಿಲ್ಲ ಅಂದ್ರೆ ಸುಮ್ ಫಸ್ಟ್ ಗೆ ನಾವ್ ಕಟ್ಬೇಕಣ್ಣ ನಾವ್ ಒಂದು ಒಂದ್ ಲಕ್ಷ ಕಟ್ಬೇಕು ಅವ್ರು ರಿಟರ್ನ್ ಕೊಡ್ತಾರ ನಮ್ಗ್ ಒಂದ ಲಕ್ಷ ಸ್ಕಾಲರ್ಶಿಪ್ ಅದು ಮನ್ಯಾಗ ಕೊಡ್ಬೇಕಣ ಮತ್ತ ಕಟ್ಟಬೇಕ್ಕೊ ಕೊಡ್ತಾರ ಮತ್ತೆ ಕಟ್ಟಬೇಕ್ಕೊಡ್ತಾರ ಒಳ್ಳಿ ನಮ್ ನಾವು ಒಂದ ರೂಪಾಯಿ ಖರ್ಚಾದ್ದ ನೋಡೋಣ ಸುಮ್ಮ ಅಷ್ಟೆ ಬು ಕ್ಕೂ ಬ
ಹ್ಮ್ ಹ್ಮ್ ನಮ ರೊಕ್ಕ ಬಂದಂಗ ಒಟ್ಟ ನಮ ರೊಕ್ಕ ಕಣ್ಣಣ ನಮೋ ಬಂದಂಗಾತ ಅಂತ
ಹ್ಮ ಒಳ್ಳೆ ನಮ್ಗೆ ಬರ್ತಾವಣ ಅವೆ ಹ ಗೌರ್ಮೆಂಟೆ ಕಟ್ಟಿದಂಗಣ್ಣ ನಾವ್ ಏನ್ ಕಟ್ಟ ಅದಂಗಿಲ್ಲ
ಹೌದಾ ಹ್ಮ್ ಪಾಡ ಬುಡು ಮತ್ತ್ ಇನೊಂದಿಟ್ಟ ಆರಾಮ್ ಬ್ಯಾಗ್ ತಕಂಡು ಅಲ್ಲಿ ಇದ್ದ ಬಿಡುಲ್ಲಾ ಆರಾಮ್
ಈ ಸಲ ಕ್ಲಿಯರ್ ಆಯ್ತ ಮಾಡ್ತಿದ್ನಣ್ಣ ಮತ್ತ ಆನಾಯ್ತು ಅದೆಲ್ಲ ಫೇಲ್ ಮಾಡಿಟ್ರ
ಬಂದದ ಆಣ್ಣ ಬಿಟ್ಟಿದ್ರನು ಎಕ್ಸಾಮ್ ರಿಸಲ್ಟ್
ಹಾ ಅಣ್ಣ ಹ ಸರಿ ನಾ ಫೋನ್ ಬರ್ತಾ ಇದ್ದೆ ನಾನ್ ಆಮೇ ಕಾಲ್ ಮಾಡಿ
ಹ್ಮ್ ಮಾಡ ಮಾಡ ಸರಿ